ಹಲೋ ಊಟ ಆಗ್ಯಾದ್ರಿ
ಹಾ ಹಾ
ನಿಮ್ದ್
ನಮ್ದುನು ಆಗ್ತದ್ ಅಗ್ಯಾದ್ ನೋಡಪ್ಪ ಊಟ ಈಗ ಹ ಕದ ಕಿಲ್ಲ ನ ಹಾ
ಈಗ ಏನ್ರೀ
ಅದೇ ಇಲ್ಲಿ ಸ್ವಲ್ಪ ಅದು ಪರಿಸರದ ಬಗ್ಗೆ ಅದು ಇದು ಮಾಹಿತಿ ನೀಡಲತಾರ ಅದೇ ಕೇಳ್ಕೋತ ಕುಂತಿದ್ದೆವು ಹ ಅದೇ ಇಲ್ಲಿ ಅವರು ಸರ್ನು ಬಂದಿದ್ರು ಸರ್ ಬಂದ್ಬಿಟ್ಟು ಅದೇ ಪರಿಸರದ ಬಗ್ಗೆ ಅದೇ ಪರಿಸರದ ಬಗ್ಗೆ ಮಾಹಿತಿಗಳು ಜೂನ್ ಐದು ಪರಿಸರ ದಿನಾಚರಣೆಯತಲ್ಲ ಗಿಡ ಮರಗಳ ನೆಡಬೇಕು ಶುದ್ಧವಾದ ಗಾಳಿ ಸಿಗ್ತದೆ
ಹ ಅದನ್ನ ಅದ್ರ ನಲ್ಲಿ ಅದ್ರ ನಮ್ ಯಾದ್ಗಿರ್ ಕಡೆ ಗ ಗಿಡ ಎಲ್ಲ ಕಡಿಮೆ ಅವ್ರ
ಅದೇ ಅದಕ್ಕಾಗಿನೇ ಮಳೆ ಆಗಬಹುದು ಅದಕ್ ಪರಿಸರ ಫಸ್ಟ್ ಗಿಡ ನೆಡ್ಬೇಕಂತಂತ ಹ ಹೇಳ್ತಾ ಇದರರು
ಜಾಸ್ತಿಯಲ್ಲಿ ಆ ಕಡೆ ಸೇರ ಅದಲ್ರರಿ ಗಿಡಗಳೆಲ್ಲಾ ಹ್ಮ್ ಮಡಿಕೇರಿ ಮಂಗಗಳೂರ್ ಮಡಿಕೇರಿ ಹ್ಮ್ ನಮ್ ಸೈಡ್ ಕಡಿಮೆ ಅದಕ್ಕೆ ಬಿಸಿಲುಸ ಜಾಸ್ತಿ ಅಲ್ಲ
ಯಾಕಂದ್ರೆ ಗಿಡ ಮರಗಳು ಯಾವ ಕಡೆ ಜಾಸ್ತಿ ಇರ್ತಾವೋ ಅಲ್ಲ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಜಾಸ್ತಿ ಆಗ್ತದೆ ಮತ್ತೆ ಭೂಮಿಯದಲ್ಲಿ ತೇವಾಂಶದ ಪ್ರಮಾಣ ಜಾಸ್ತಿ ಇರ್ತಿರ್ತದೆ ತೇವಾಂಶದ ಪ್ರಮಾಣ ಹೆ ಸಿಗಗ್ದಿದ್ದಾಗ ಏನಾಗ್ತದೆ ಅಲ್ಲಿ ನೀರ್ ಅದು ಏ ಬಹು ಬೇಗನೆ ಸಿಗ್ತದೆ ಬೊರವಲ್ ಅದು ಹಾಕಿದ್ರೆ ಅದಕ್ ಏನ್ ಮಾಡ್ಬೇಕು ನಾವ್ ಪರಿಸರ ಉಳಸ್ಬೇಕು ಅಂದ್ರೆ ಮಾತ್ರ ಚೆನ್ನಾಗಿ
ಅ್ರ ಸರ್ ಒಳ ಶುಕ್ರ ಹಂಗೆ ನಾ್ ನಮ್ ಕಡೆ ಎಲ್ಲ ಬಾಳ ಕಡಿಮೆ ಊಳಸೋದ ಹಂಗೆ ಗಿಡ ಹಚ್ಚದ ಕಡಿಮೆ ಆಗ್ಯಾರ
ಹಾ ಹೆಂಗಗ್ಬಿಟ್ಟು ಅದು ಇದೇ ಟೈಪ್ ಆಗಿ ಹೆಂಗತಿ ನೋಡ್ ಲಾಕ್ಡೌನ್ದಾಗ ಮತ್ತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಸಿಗ್ಲ ಇರ್ತನೆ ಬಹಳ ಜನ ಸತ್ರು ಯಾಕಂದ್ರೆ ನಾವು ಪರಿಸರವನ್ನ ರಕ್ಷಣೆ ಮಾಡ್ಬೇಕಾಗ್ತದೆ
ರಕ್ಷಣ ಮಾಡ ಪರಿಸರಿಂದ ಆಕ್ಸಿಜನ್ ನಮ್ಗೆಲ್ಲಾ ಕರೆಕ್ಟ್ ಆಗಿ ಅ ಕಡೆ ಎಲ್ಲಾ ಬರೇ ಪೊಲ್ಯೂಷನ್ ಏನಾ ದಲ್ಲಿಯ ಆದ ಕಡೆ ಎಲ್ಲಾ ಹೆಂಗ ಇಿರ್ಬೇಕ್ರ ಆಕಡೆ ಪೂರ್ವ ಗಡ ಎ
ಪೂರ್ತಿ ಅಲ್ಲಿ ಹೆಂಗ ಅಂದ್ರೆ ಹೆಂಗಾಲ ಲೈ ಜಾಸ್ತಿ ಅಲ್ ಹ್ಮ
ದು ಮನೆಗೆ ಏರ್ ಎಸಿ ಫ್ಯಾನ್ಗೆ ಹೆಂಗಿರ್ತ ಅಲ್ಲಿ ಏರ್ ಸಲ್ಟರ್ ಇಡಬೇಕ
ರಂಗ್ಯ್ಬಿಡು ಸಿಚುವೇೇಶನ್ ಮುಂದಿನ ದಿನಮಾನಗಳಲ್ಲಿ ಆ ಮೂಗ ಹಾಕೊಂಡು ತಿಗಾಡಬೇಕಕ್ ಸನ್ನೋ
ಹ್ಮ್ ಅದಕ ಪರಿಸರ ಎಲ್ಲೀ ಈಗ್ಲಂದ ನಮ್ ನಮ್ ಕೈಲಿ ಎಷ್ಟ ಆತ್ತ ಅಷ್ಟೇ ಗಿಡ ಎಲ್ಲಾ ಹಚ್ಚಿ
ಯಾಕಂದ್ರೆ ಅದು ಒಂದ ಅಂದ್ರ ಒಂದ ಅಲ್ಲಾ ನಾವು ತಿನ್ನುವಂತ ಫುಡ್ನು ಹಿಂದಿನ ಹಿರಿಯ ಊಟ ಮಾಡ್ತಕ್ಕಂತಥಫುಡ್ ನಲ್ಲಿ ವಿಟಾಮಿನ್ ವಿಟಮಿನ್ ಇತ್ತ ಇವಾಗ ಅಷ್ಟ ವಿಟಾಮಿನ ಇಲ್ಲಾ ಫಾಸ್ಟ್ಫುಡ್ ಅನ್ನೋ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರ್ಲತ್ತ
ಹ್ಮ್ ಈಗ ಡಯಾಬಿಟೀಸ್ ಮತ್ತೆಂತ ಎಲ್ಲಾ ರೋಗ ಬಾಳ ಹೆಚ್ಚಾಗ ಬಿಟ್ಟಾವ ಡಯಾಬಟೀಸ್ ಮತ್ತ ಬಿಪಿ ಶುಗರ್
ಸಣ್ಣ ಸಣ್ಣ ಏಜ್ ನಲಿ ಇವಾಗ ಹಾರ್ಟ್ ಅಟ್ಯಾಕ್ ಆಗ್ತೀತೆ ಅಂತ ಪರಿಸ್ಥಿತಿ ಯಾಕೊಂಡದ ಅಂದ್ರೆ ಸಣ್ಣ ಏಜಿನಲ್ಲಿ ದುಶ್ಚಟಕ್ಕೆ ಬಲಿ ಆಗಬಹುದು ದುಶ್ಚಟಕ್ಕೆ ಬಲಿಯ ಆಗಿದ್ದಾಗ ಅವರ ಆರೋಗ್ಯ ಹಾಳಗತ್ತ ಮತ್ತೆ ನಾವು ತಿನ್ನುವಂತ ಪದಾರ್ಥಗಳು ಎಣ್ಣೆ ಕಂಟೆಂಟ್ ಅನ್ನು ಜಾಸ್ತಿ ಇರ್ತದ ಆಯಿಲ್ ಕಂಟೆಂಟ್
ಅದು ಗೌರ್ಮೆಂಟ್ ಸಪೋರ್ಟ್ ಮಾಡಿದ ತೆ ಅಂತೆವಲ್ಲ ದುಶ್ಚಟ ರೆ ಇದ ಆತಲ್ರರಿ ಇಲ್ಕಂದ್ರೆ ಅಏನ್
ಗೌರ್ಮೆಂಟ್ ಇವಾಗ ಏನತದೆ ಅಂತಂದ್ರೆ ಗೌರ್ಮೆಂಟ್ ಎಲ್ಲಾನೂ ಅವ್ರು ಇದು ಮಾಡಕಾಗಲ್ಲ ನಮ್ದು ಕೂಡ ಸಮಾಜದಲ್ಲಿ ಜವಾಬ್ದಾರಿ ಅಲ್ಲ ನಾವ್ನು ತಿಳುವಳಿಕೆದ ಅಂತ ನಾವ ಏನ್ ಮಾಡ್ಬೇಕು ಎಲ್ರಿಗೂ ಅದ್ರ ಬಗ್ಗೆ ಮಾಹಿತಿ ಹೇಳ್ಬೇಕು
ಅಂದ್ರ ಅಂದ್ರ ನಾವು ಓದಿದರ್ತಿೀವಿ ನಾವೇ ಸ್ವಲ್ಪ ಅದ್ರ ಅವೇರ್ನೆಸ್ ಕೊಡ್ಬೇಕ್ರ ಹಿಂಗ ಮಾಡ್ಬಾರ್ದ ಹಂಗ ಮಾಡ್ಬಾರಡ ಅಂತೇಳಿ ಸ್ಕೂಲ್ಗಳಲ್ಲ ಹೋಗಿ ಕ್ಯಾಂಪ್ ಮಾಡಿ
ಹಾ ಕರೆಕ್ಟ್
ಅದ್ರಲ್ಲಿಂದು ನಾವು ತಿಳಿಸಬೇಕರಿ ಸ್ಕೂಲಿಗೆ ಅಲ್ಲೆಲ್ಲಿ ಸ್ಕೂಲ್ ಕಾಲೇಜಸ್ ಎಲ್ಲಾ ಹೋಗಿ
ಆದ್ರ ಬಗ್ಗೆ ಅಲ್ಲಿ ಏನಾಗಗ್ತದ ಮುಂಜಾಗ್ರತೆ ಸುರಕ್ಷಿತವಾಗಿ ಅವ್ರ ಜೀವನ ಮಾಡ್ತಾರೆ ಇಲ್ಲಾಂತಂದ್ರೆ ಈ ಶಾಲೆ ಕಾಲೇಜುಗಳಲ್ಲಿ ಮಠ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಬರ್ತಕ್ಕಂಂತ ಜನರಿಗೆ ತಿಳುವಳಿಕೆ ಮೂಡಿಸ್ಬೇಕು ಈಟೈಪ್ ಆಯ್ತ ಅಂದ್ರ ಮುಂದಿನ ಪೀಳಗ್ಗೆ ಹಾಗ ನಮ್ ಶುದ್ಧವಾದ ಗಾಳ ಸಿಗಲ್ಲ ಮತ್ತೆ ಸರಿಯಾದ ಪ್ರಮಾಣದಲ್ಲಿ ಊಟ ಸ ಸಿಗುವುದಿಲ್ಲ ಮೊದಲೆ ಎಲ್ಲ ಹೆಂಗತ್ತಪ್ಪ ಅಂದ್ರೆ ಹಳ್ಳಿ ಗಾಡಿನಿಂದ ಹಾಲು ಬರ್ತಾತ್ತು ಇವ ಸಿಟಿನಿಂದ ಹಳ್ಳಿ ಹೋಗ್ತಾವೆ ಹಾಲು
ಹ್ಮ್ ಹ್ಮ್ ಅವಾಗ ಈಗಾದ್ರೆ ಅಲ್ಲಲ್ಲಿ ಅದಾವ್ರೀ ಕೆಮಿಕಲ್ ನಂಬಲ್ಲಿನ ಒಂದು ಆದ್ರೀ ಹಾಲಿಂದು
ಹಾ
ಹ ಹಾಲ್ ಅದಾ ಹಾಕಿದ್ರ ಈಗೆಲ್ಲಾ ಹಳಿಯಾಗಿ ನಡದವ್ರೀ ಅದೇ
ಇದೇ ರೀತಿ ಆಯ್ತಂದ್ರೆ ಮುಂದಿನ ಪೀಳಿಗೆಗೆ ಏನಾಗ್ತದೆ ಸರಿಯಾದ ಪ್ರಮಾಣದಲ್ಲಿ ವಿಟಾಮಿನ್ ಇರ್ತಕ್ಕಂಥ ಫುಡ್ ಸಿಗಲ್ಲ
ಈಗ ಆಲ್ಮೋಸ್ಟ್ ಆಲ್ ವಿಟಮಿನ್ ಬಾಳ ಕಡಿಮೆ ಸಿಗ್ತಾರ ಮತ್ತೆ ಈಗಿನ ಫುಡ್ ಈಗಿನ ಜನ್ರೇಷನ್ ಫುಡ್ನಾಗ ಬಾಳ ಕಡಿಮೆಟ್ಟಿ ಅದ್ರಲಂದ ಜಲ್ದಿ ಬಿಳಿ ಕೂದಲಾಗದ ಅಂತೆ ಎಲ್ಲ ಇದೇ ನೋಡದವ್ರೀ
ಯಾಕಂದ್ರೆ ಬಾಡಿಯಲ್ಲಿ ನಾವ್ ವಿಟಮಿನ್ ಕಂಟೆಂಟ್ ಅನ್ನ ಕಮ್ಮಿ ಆಯ್ತಾ ಅಂದ್ರೆ ಅವ್ರಾಗ ಏನ್ ಆ್ತದೆ ನಮ್ಮ್ ಬಾಡಿ ಹರುನ್ನ ಬರದು ಬಿಳಿ ಕೂದಲು ಬರಬಹುದು ಬಾಡಿ ಸುಸ್ತ ಆಗಬಹುದು ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆ ಆಗಹುದು ಮನಸ್ತಾಪ ಹಂಗ ಇಲ್ಲದೊ ಡಿಪ್ರೆಷನ್ ಗೆ ಒಳಗಾಗುದು ಯಾಕಂದ್ರೆ ಸರಿಯಾದ ಪ್ರಮಾಣದಲ್ಲಿ ದೇಹಕ್ಕೆ ವಿಟಾಮಿನ್ ಸಿಗ್ಲಿಲ್ಲ ಅಂದ್ರೆ ಈ ರೀತಿ ಹಲವಾರು ಸಮಸ್ಯೆಗಳು ಬರ್ತವೆ
ಹಂಗೆ ಎಜುಕೇಶನ್ ಹಂಗೆ ಅದ ರಿ ಎಲ್ಲಾ ಕ್ಯಾಮದ್ ನಡದು
ಟೋಟಲಿ ಎಜುಕೇಶಷನ್ ಫೀಲ್ಡ್ ಅಲ್ಲಿ ಅಂತ್ರೆ ಏನ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಕ್ಯಾಮ್ ನಡೀತಿದೆ, ಅದರ ಬಗ್ಗೆ ಸರ್ಕಾರ ಮುಂಜಾಗ್ರತೆಯಾಗಿ ತಡೆಗಟ್ಟಬೇಕು ಅಂತವೆಲ್ಲ.
ಹ್ಮ್ ಈಗ ಸರಿ
ಅಂದಾಗ ಮಾತ್ರ ಒಂದು ಸಮಾಜ ಸುಧಾರಣೆ ಆತೆ. ಸ
ಮತ್ತ ಹಿಂಗೆಲ್ಲಾ ಈ ಹಿಂಗೆಲ್ಲಾ ಸ್ವಚ್ಛತೆ ಅದನ್ ಇಲ್ರಿ ಸೀಟೆಗೆ ಹಲವಾರು ಸೀಟಗಳಿಂದೆಲ್ಲಾ ಸ್ವಚ್ಛತೆ ಎಲ್ಲ
ಅದಕ್ಕ ಒಂದ್ ಸರ್ಕಾರ ಯೋಜನೆ ರೂಪಿಸ್ಬೇಕು, ಈ ಹಳ್ಳಿಗಾಡಿನಲ್ಲಿ ಔಟ್ಸೈಡ್ ಪಬ್ಲಿಕ್ ಅಲ್ಲಿನೇ ಮಲ ವಿಸರ್ಜನೆ ಮಾಡ ರ ಶೌಚಯ ಇದ್ರೂ ಕೂಡ ಬಳಕೆ ಮಾಡುವುದಿಲ್ಲ. ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ನಾಟಕದ ರೂಪದಲ್ಲಿ ಅಭಿನಯದ ರೂಪದಲ್ಲಿ ಪಬ್ಲಿಕ್ ಅಲ್ಲಿ ಟಾಯ್ಲೆಟ್ ಕುಳಿತಿರೋ ರೀತಿ ಆದ್ರಿಂದ ಏನ್ ಆ ಕೀಟಗಳು ಮನುಷ್ಯನ ಆಹಾರ ಪದಾರ್ಥದ ಮೇಲೆ ಕೂತ್ಕೊಂಡು ಆರೋಗ್ಯ ಹದಗೆಟ್ಟು, ಈ ರೀತಿ ಆ ಸುರಕ್ಷತೆಗೆ ಒಂದು ಪರಿಣಾಮ ಬೀರುತ್ತ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ ಅಂತ್ರೆ ಒಂದು ನಾಟಕದ ರೂಪದಲ್ಲಿ ಚಿತ್ರ ಬಿಂಬಿಸ್ಬೇಕು ಹಳ್ಳಿಗಾಡಿನ ಜನರಿಗೆ, ಅಂದಾಗ ಮಾತ್ರ ಸಮಾಜ ಬಹುಬೇದನೆ ಸುಧಾರಣೆ ಆಗ್ತದೆ.
ಅದ ಗೌರ್ಮೆಂಟ್ ಸಪೋರ್ಟ್ ಮಾಡ್ಬೇಕ್ರೀ ಎಲ್ಲಾ ಕಡೆಗೆ ಮತ್ತ ನಾವು ಸಪೋರ್ಟ್ ಮಾಡ್ಬೇಕ ಅಂತ
ಸಪೋರ್ಟ್ ಮಾಡಬೇಕು, ನಾವು ಗೌರ್ಮೆಂಟ್ಗೆ ಸಪೋರ್ಟ್ ಮಾಡ್ಬೇಕು ಅಂದ ಮಾತ್ರ ಸಮಾಜ ಸುಧಾರಣೆ ಆಗ್ತದೆ.
ಹ
ಈಗ ಮೇನ್ ಅಂತ ಅಂದ್ರೆ ಮಕ್ಳ ಹೆಂಗ್ ತಂದೆ ತಾಯಿಗೆ ಒಳ್ಳೆ ಒಂದು ಸಂಸ್ಕೃತಿ ಹೇಳ್ಕೊಡೋದು, ಗುರುಗಳು ವಿದ್ಯಾರ್ಥಿಗಳಿಗೆ ಒಳ್ಳೆ ಒಂದು ಶಿಕ್ಷಣದ ಬಗ್ಗೆ ಮಾಹಿತಿ ನೀಡೋದು ಶಿಕ್ಷಣದ ಬಗ್ಗೆ ಯಾವ ರೀತಿ ಓದ್ಬೇಕು ಹೆಂಗ್ ಓದ್ಬೇಕುಂಗ ಆ ರೀತಿ ಪ್ರತಿ ಒಂದನ್ನು ಮಕ್ಕಳಿಗೆ ಅನ್ಭಬೇಕು ಅವ್ರ್ದೇ ಆಗಿರ್ತಕ್ಕಂಥ, ಅವು ಅವ್ರು ನೀ ಅವ್ರಿಗೆ ತಿಳುವಳಿಕೆ ಹೇಳಬೇಕು. ಅಂದಾಗ ಮಾತ್ರ ಸಮಾಜ ಸುಧಾರಣೆ ಆಗ್ತದೆ. ಆಮೇಲೆ ಇನ್ನೊ ಒಂದು ಏನಾಗ್ತದೆ ಅಂತಂದ್ರೆ, ಈಗ ಕೆಲವೊಂದು ಮಕ್ಕಳು ಚೆನ್ನಾಗಿ ಇದಾರೆ, ಇವಾಗ ನೋಡು ಇವಾಗ ಅಯಾಣ್ಣನೇ ಚೆನ್ನಾಗಿ ಓದೆ. ಅವನ್ಗೆ ಎಸ್ ಆರ್ಟ ಆಯ್ತು ಹೀಗ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವರು ಲೈಫ ಅಲ್ಲಿ ಸಕ್ಸಸ್ ಆಗ್ತಾ ಹೋಗ್ತಾರೆ, ಬಟ್ ಹಾರ್ಡ್ ವರ್ಕ್ ಮಾಡಲಿಲ್ಲ ಅಂದ್ರೆ ಯಾವುದೇ ವ್ಯಕ್ತಿಗೆ ಸಕ್ಸಸ್ ಅ ಸಿಗುವುದಿಲ್ಲ.
ಹಾರ್ಡ್ ಮಾಡಬೇಕ್ ಮತ್ತೆಲ್ಲಾ ಹೋದಜ ಎಕೇಶನ್ ಬಗ್ ಪ್ರಫರೆನ್ಸ್ ಕೊಡ್ಬೇಕ ಗೆ ಇಲ್ಲಿಂದ
ಅಂದಾಗ ಮಾತ್ರ ನಾವು ಲೈಫ್ ಅಲ್ಲಿ
ಸಣ್ಣರದಗಳಿಂದ ಹುಡುಗರಿಗೆಲ್ಲ ಒಂದು ನಾವು ಏನ್ ಓದಿಸ್ಬೇಕ ಏನ ಳ ಅಂತೆ ಎಲ್ಲ ಹೇಳಳ್ಬೇಕ್ರೀ. ಮುಂದೆ ಏನ್ ಮಾಡಕ್ ಈಗ್ಲಿಂದ ಅವ್ರಿಗೆ ಗುರು ಇಡಕ ಅಂತ ಅಂತ ಎಂತ ಒಂದು ಎಕ್ಸಾಂಪಲ್ ಕೊಡ್ಬೇಕ ಅವ್ರ ಅವ್ರ್ದು ಸಕ್ಸಸ್ ಆಗಿರ್ದ ಅವ್ರ್ದಲ್ಲ
ಸಕ್ಸಸ್ ಆಗಿರ್ತಕ್ಕಂಥ ವ್ಯಕ್ತಿಗಳುಗಂತ ಮೋಟಿವೇಷನ್ ಹೇಳ್ಬೇಕು, ಸಕ್ಸಸ್ ಏನ್ ಕಾರಣ ನೀವು ಯಾವಪ್ಷ ಫರ್ ಮಾಡಿದ್ರೆ ಯಾವ ರೀತಿ ಓದಿದ್ರೆ ಹೇಗೆ ಅಂತ ಹೇಳಿ ಅವ್ರಗ ಆಲ್ಮೋಸ್ಟ್ ಶಿಕ್ಷಣದ ಬಗ್ಗೆ ಮಾಹಿತಿ ನೀಡಬೇಕು ಬಟ್ ಲೈಫ್ ಅಲ್ಲಿ ಹೆಂಗ್ ಅಚೀವ್ಮೆಂಟ್ ಅನ್ನೋದ ಬಗ್ಗೆ ಮಾಹತಿ ನಿಡಿದ್ರೆ ಸರಳವಾಗಿ ತಾವಾವು ಅನ್ಕೊಂಡಿರ್ತಕ್ಕಂಥ ವಿಷಯಗಳನ್ನು ಸಕ್ಸಸ್ ಅಲ್ಲಿ ಮುಂದೆ ಹೋಗ್ತಾರೆ
ಅವ್ರಿಗೆ ಅಡೆತಡೆ ಅವ್ರಿಗೆ ಜರ ಪ್ರಾಬ್ಲಮ್ ನಿಂದ ದೂರ ಆಡ್ಬೇಕಾರ ಅವ್ರಿಗೆ ಎಜ್ ಎಜುಕೇಶನ್ ಕೊಡಬೇಕರು ಫಸ್ಟ್ ಆಫ್ ಆಲ್ ಅಂದ್ರ
ಮೇನ್ ಅಂತಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಏನಾಗ್ತತೆ ಅಂತಂದ್ರೆ ರಾಜಕಾರಣಿಗಳಿಂತ ಸಮಾಜಕ್ಕೆ ಯಾಕಂದ್ರೆ ಹಲವಾರು ಜಾತಿ ಭೇದ ಮಾಡ್ತಕ್ಕಂಥ ಜನರಿನಲ್ಲಿ ಹಲವಾರು ಜಾತಿಯ ವಿಷ ಬೀಜಗಳನ್ನು ಬಿತ್ತುವಂತ ಕೆಲಸ ಕಾರ್ಯಗಳು ಸಮಾಜದಲ್ಲಿ ಅದು ಮೊದಲಾಗ್ತದೆ ಅದನ್ನ ತಡೆಗಟ್ಟಬೇಕು ಅಂದಾಗ ಮಾತ್ರ ಸಮಾಜ ಸುಧಾರಣೆ ಆಗ್ತದೆ.
ಹಾ ಅವ್ರಿಂದ ಆತವರ ಮತ್ತ ಹುಡುಗರ್ನ ಹೆಂಗೆ ಅವರು ಹೇಳದ ಕೇಳದೆಲ್ಲ ಏನ್ ಇಲ್ಲಾ
ಹ್ಮ ಅವಾಗ ಏನಾಗ್ತದ ಒಬ್ ಮನುಷ್ಯನಿಗೆ ತಪ್ಪ ಮಾಡಿದವನ ಶಿಕ್ಷೆ ಕೂಡೋ ಹ ಆ ಕಾಸ್ಟಿಜಮ ಯಾಕಂದ್ರೆ ಇವ ರಾಜ್ಯ ಏನ್ ಮಾಡ್ತಾರೆ ಅ್ರ ಯಾವ ಒಂದು ಕಾಷ್ಟ ಇರ್ತಾರೆ ಅವ್ರರಿಗೆ ಏನ್ ಕಾನೂನು ಬಾಹಿರವಾದ ಚಟುವಟಿಕೆ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದು ಹಿ ಹಿಂಗೆಲ್ಲಾ ಮಾಡಿದಾಗ ಏನಾಗ್ತದೆ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂತ ಜನರ ಮೇಲೆ ದೌರ್ಜನ್ಯ ಆಗ್ತದ ಆದದ್ರಿಂದ ಏನಾತದ್ ತುಳಿತ ಒಳಗಾಗ್ತಾರೆ ಬಹಳಷ್ಟು ಜನರು ಅದನ್ನ ಏನ್ ಮಾಡ್ಬೇಕು ಸಮಾಜದಲ್ಲಿ ಕಾನೂನು ತಡೆಗಟ್ಬೇಕು ಸರ್ಕಾರ ಕೂಡ ಸರ್ಕಾರದ ಜವಾಬ್ದಾರಿ ಅದು
ಹ್ಮ್ ಆದ್ರ
ಆಮೇಲೆ ಸಮಾಜದಲ್ಲಿ ಹೆಂಗಾದಪ್ಪ ಅಂದ್ರೆ ನಮ್ಮ್ ಸಮಾಜ ವಿವಿಧತೆಯಲ್ಲಿ ಏಕತೆ ಅದ ಪ್ರತಿಯೊಬ್ಬರು ನಮ್ಮವರೇ.
ಅಂದ್ರ ಆದ್ರ ಗೌರ್ಮೆಂಟ್ ಅದಕ್ಕ ಅದ ಸಪೋರ್ಟ್ ಮಾಡ್ತಾರೆ ಕ್ಯಾಸ್ಟಜಮ್ ಮಾಡಕ ಈಗ ಇಲ್ಲ ಹೆಂಗ
ಹ್ಮ ಹಾ ಗೌರ್ಮೆಂಟಗೆ ಯಾಕಂದ್ರೆ ಗೌರ್ಮೆಂಟ್ ತಪ್ಪು ಮಾಡಿದಾಗ ಗೌರ್ಮೆಂಟ್ಗ ನಾವು ಕೇಳ್ಬೇಕ ರೈಟ್ಸ್ ಇದೆ ನಮ್ದು ಈ ರೀತಿ ಮಾಡ್ಬಾರ್ದ ಅಂತ ಹೇಳ್ಬಟ್ಟು
ಆದ್ರ ನಾವೇ ಇಲ್ಲಿ ಜಗಳಾಡಿದ್ರೆ ಗೌರ್ಮೆಂಟಗ ಹಾಕ
ಹಾ ಅದಕ್ಕೆ ನಾವು ಒಗ್ಗಟ್ಟಿನಿಂದ ಇದ್ದಾಗ ನಾವು ಯಾವುದೇ ಜಾತಿ ಧರ್ಮ ಮತ ಪಂಥ ಭೇದ ಭಾವ ಮಾಡಲಾರದೇನೆ ನಾವೆಲ್ಲರೂ ಒಟ್ಟುಗೂಡಿ ಏಕತೆಯ ಮನೋಭಾವನೆಯಿಂದ ಒಂದು ಕುಟುಂಬದಲ್ಲಿ ಹೆಂಗ್ ವಾಸ ಮಾಡ್ತೇವಲ್ಲ ಅದೇ ರೀತಿ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ರೀತಿಯ ವಾಸ ಮಾಡಿದ್ರೆ ಮಾತ್ರ ಸಮಾಜ ಕಟ್ಟಲು ಸಾಧ್ಯವಾಗ್ತದ ಇಲ್ಲವಾದ್ರೆ ಮುಂದಿನ ಪಿಳಿಗ ನಸಿಸೀ ಹೋಗ್ತದ ಹಾ
ಈ ಕಾಕ್ರೋಚ್ ಜನತಾ ಪಾರ್ಟಿಅಂತ ಬಂದಲ್ ಒಂದ ಅಂತಾರಲ್ಲಾ ಅಂತವರಿಗೆಲ್ಲ ಸಪೋರ್ಟ್ ಮಾಡ್ಬೋದ್ರೀ ನನ್ನ ಪ್ರಕಾರ ಏನು
ಹಾ ಅದ್ ಈಗ ಸಮಾಜದಲ್ಲಿ ನಡ್ತಕ್ಕಂತ ಕೆಲವು ಘಟನೆಗಳಿಗೆ ಅಂತ ಪಾರ್ಟಿಗಳು ಅದನ್ನ ತಡೆ ಒಡ್ತಾರೆ ಅಂದ್ರೆ ಅಂತ ಪಾರ್ಟಿ ಸಪೋರ್ಟ್ ಮಾಡ್ಬೇಕು ನಾವೆಲ್ಲ. ಸಪೋರ್ಟ್ ಮಾಡಿದಾಗ ಮುಂದೆ ನಡೆಯುವದು ದುರ್ಘಟನೆ ಏನಾಗ್ತದೆ ತಪ್ಪಿ ಹೋಗ್ತು ಸಮಾಜದಿಂದ
ಅದೇ ರೀ ಅಂತಕ್ಕೆಲ್ಲ ಅಂತ ಪಕ್ಷ ಸಪೋರ್ಟ್ ಮಾಡಬೇಕರೀ ಇವು ಸುಮ್ನೆ ಬ್ಯಾರೆದ ಕೆಲಸಾ ಮಾಡೋದಿಲ್ಲ ಏನಿಲ್ಲಾ ಈಗ ಅವರೆಲ್ಲ ಎಜುಕೇಶನ್ ಬಗ್ಗೆ ಎಜುಕೇಶನ್ ಸೆವೆಂಟಿ ಪ್ರೊಟೆಸ್ಟ್ ಮಾಡಂತ ಪಾರ್ಟಿದವ್ರು ಮತ್ತ ಎಲ್ಲಾ ಏನೇನ್ ಸ್ಕ್ಯಾಮ್ ಗಿಮ್ ನಡಕೊಂತ ಇಂಥವಕೇಲ್ಲಾ ಸಪೋರ್ಟ್ ಮಾಡ್ಕೊಂತಾರ ಅವ್ರು.
ಹ ಮೇನ್ ಅಂದ್ರೆ ಅಂತವೆಲ್ಲ ತಡೆಗಟ್ಟಬೇಕು ಯಾರ ಅಪರಾಧ ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಹಾಕ್ಬೇಕು ಯಾವ ಮಕ್ಳು ಚೆನ್ನಾಗ್ ಓದಿರ್ತಾರೆ ಅವ್ರರಿಗೆ ಗುಣಮಟ್ಟದ ಶಿಕ್ಷಣ ಯಾರು ಪಡ್ಕೊಂಡಿರ್ತಾರೆ ಯಾರ ಹಾರ್ಡ್ ವರ್ಕ್ ಮಾಡಿರ್ತಾರೆ ಅವ್ರ ಫಲ ಸಿಗ್ಬೇಕು ಅಂದಾಗ ಮಾತ್ರ ಆ ವ್ಯಕ್ತಿಗೆ ಒಂದ್ ಗೌರವ ಸಿಗ್ತದೆ ಸಮಾಜದಲ್ಲಿನೂ ಕೂಡ ಗೌರವ ಸಿಗ್ತದೆ. ಇಲ್ಲಾಂತಂದ್ರೆ ಇದೇ ರೀತಿ ಭ್ರಷ್ಟಾಚಾರ ಮುಂದುವರಿತಂದ್ರೆ ಸಮಾಜದಲ್ಲಿ ಯಾರು ಓದೋರು ಇದ್ದಿರಲ್ಲ ಬರೋ ಬರೆಯವರು ಕೂಡ ಇದ್ದಿರೋದಲ್ಲ ಭ್ರಷ್ಟಾಚಾರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಇದರ ಬಗ್ಗೆ ಸರ್ಕಾರ ಆಗ್ಲಿ ಜನರಾಗಗ್ಲಿ ಎಚ್ಚರಿಕೆಯಿಂದ ನಾವೇನ್ ಮಾಡ್ಬೇಕು ಸರಿಯಾದ ವ್ಯಕ್ತಿಗಳ ನಾಯಕ ಮುಕೆ ಮಾಡಿದಾಗ ಸರಿಯಾದ ಸುಂದರವಾದ ಸಮಾಜವವನ್ನು ಕಟ್ಟಬಹುದು ಇಲ್ಲವಾದ್ರೆ ಸಮಸ್ಯೆ ಆಗ್ತದೆ ಮುಂದಿನ ಒಳ್ಳಿದೆ
ಹಾ ಅವರು ರೊಕ್ಕ ಕೊಟ್ಟು ಊಟ ಹಕ್ಷಣ ಮೇಲೆ ಎಲ್ಲ ರೊಕ್ಕ ಪಕ್ಕಕ್ಕ ಊಟ್ ಮಾರಿ ಇಥ ಎಲ್ಲ ಅಲ್ಲಿನ ಸ್ಕ್ಯಾಮ್ ನಡತಾರ ಮತ್ತ ಅಲ್ಲಿ
ಹನ್ ಟೋಟಲಿ ಟೋಟಲಿ ಡಿಪೆಂಡ್ ಅಪನ್ ಏನಾಗ್ತದೆ ಅಂದ್ರೆ ಸಮಾಜದಲ್ಲಿ ಹಣ ಮತ್ತು ತೋಳಬಲದಿಂದ ದುಡ್ಡು ಮತ್ತು ರೌಡಿಸಂ್ ಈ ರೀತಿ ಯಾವ ವ್ಯಕ್ತಿ ದುಡ್ಡು ಹಣ ಕೊಡ್ತಾನೆ ಆ ವ್ಯಕ್ತಿ ಓಟನ್ನು ಪಡೆದುಕೊಳ್ಳುವುದು ಭ್ರಷ್ಟಾಚಾರದ ಮುಖಾಂತರ ಚುನಾವಣೆಯಲ್ಲಿ ಆಯ್ಕೆ ಆಗುವುದು ಏನು ಚುನಾವಣೆಯಲ್ಲಿ ಆಯ್ಕೆ ಆದ ಆದ ನಂತರ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ
ಅವ್ರದವರು ಅವ್ರರಿಗೋಸ್ಕರ ಅವ್ರಿಗೆಷ್ಟ ಅವ್ರಿಗೆ ಎಷ್ಟ ಅಮಂಡ್ ಬರ್ತ ಅಷ್ಟೆ ಲಾಭ ತೆಗೊಂಡು ಅ ಅದ ಎರಡು ಮೂರ ರಷ ಅವ್ರ ಅವ್ರದೇ ಎಲ್ಲ ಕರೆಕ್ಟ್ ಮಾಡ್ತಿರ್ತಾರೆ ಅವರು
ಐದು ವರ್ಷದಲ್ಲಿ ತಮ್ಮ ಒಂದು ಸರ್ವಾಧಿಕಾರಿ ತರ ಧೋರಣೆ ಮಾಡ್ತಾರೆ ಅದಕ್ಕೆ ಒಂದೇ ಒಂದು ದಾರಿ ಅಂದ್ರೆ ನಾವು ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಂಡು ಸರಿಯಾದ ಅಭ್ಯರ್ಥಿಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಮತದಾನ ಮಾಡಿದಾಗ ಆ ವ್ಯಕ್ತಿ ಸರಿಯಾದ ಪ್ರಮಾಣದಲ್ಲಿ ಕೆಲಸ ಮಾಡ್ತೇನೆ ಅಂದ ಮಾತ್ರ ಸಮಾಜ ಸುಧಾರಣೆ ಆಗ್ತದೆ ಇಲ್ಲಾಂದ್ರೆ ಆಗುವುದೇ ಇಲ್ಲ ಅದು ಸಮಾಜದಲ್ಲಿ
ಹ ಸಮಾಜ ಸುಧಾರಣೆ ಮಾಡ್ಬೇಕ್ರೀ ಹಂಗಂದ್ರ ನಾವೇ ಎಜುಕೇಟೆಡ್ ಆಗಿ ಎಲ್ಲಾ ಪಕ್ಷ ಮಾಡಿ ಅಂತ ಎಲ್ಲ
ಸಮ ಹಾ
ಊಟಾರೆ
ಊಟ ಆಯ್ಯದಪ್ಪ ಮತ್ತೆ ನಾ ನಿನು ಕಾಲ್ ಮಾಡ್ತ ೋಗಾದ್ರೆ ಹಾ ಫ್ರೀ ಅದ ಓಕೆ ಹ